ಹಲೋ
ಹಲೋ
ಕೇಳಿಸ್ತಾ ಇದೆಯಾ
ಹಾ ಹೇಳಣ್ಣ ಹಲೋ
ಹಲೋ ಕೇಳಸ್ತಾ ಇದಿಯಾ ಅಣ್ಣ
ಹಾ ಕೇಳತಾಣ ನಿಮ್ಗ
ಹಾ ಕೇಳ್ತಾ ಇದೆ
ಹಾ ಏನ್ ಮಾಡ್ತಾಿ ಇದಿರಾ ಅಣ್ಣ
ಏನೆಲ್ಲ ಸುಮ್ನೆ ಕುಂತೀದೀವಿ ಬಿಲ್ಡಿಂಗ್ ಮ್ಯಾಲ
ಹೌದಾ ಹಾ ಮತ್ತ ಏನ್ ಊರಿಗ್ ಹೋಗಿಲ್ವಾ
ಊರ್ಗಿಲ್ಲ ಮೊಹರಂ ಹೋಗ ಹೋಗ್ಬೇಕು ಎಕ್ಸಾಮ್ ಇದೆ ಅಲ್ಲ ನಾಳೆ
ಹೌದಾ
ಹಾ ಹೋಗಿಲ್ಲ
ಮೋರಂ ಜೋರಾತ್ರಿ ಬರೋದು ನಿಮ್ಮ ಹತ್ರ ನಿಮ್ಮೂರಲ್ಲಿ.
ಹಾ ಜೋರ ಆಗುತ್ತೆ ಎಲ್ಲ ಜಗಳ ಆಗುತ್ತೆ ಜೋರಾಗತ್ತೆ ಎಲ್ಲ ಆಗುತ್ತೆ.
ಜಗಳ ಆಗತ್ತ ನಿಮ್ಮೂರಲ್ಲು.
ಹ್ಹಾ ಎಲ್ಲ ಕಡೆ ಇದ್ದಿದ್ದೆ ಅದು ಕಾಮನ್ ಆಗಿ.
ಆದ್ರೆ ಹಬ್ಬಾ ಅಂದ್ರೆ ಅದೇ ಬಿಡಿ.
ಹ ಹಾ
ಆದ್ರ ಜಗಳ ಆದ್ರೂನು ಚೆನ್ನಾಗಗತ್ತ.
ಹ್ಮ ಎಲ್ರೂ ಒಂದ್ಬಿಡ್ತವಲ್ಲ ಅದ್ಕ. ಅದಕ್ಕೆ ಚಲ ಆಗುತ್ತೆಂಗೇನಲ್ಲ ಪರವಾಗಿಲ್ಲ ಯಾವಾಗಾದ್ರೂ ಒಂದೊಂದ್ಸಲ ಆಗುತ್ತೆ ಜಗಳ ಆಗುತ್ತೆ.
ಹಾ ಅದು ಕಮಾನ್ ಅಣ್ಣ ಆಗೋದು ಜಗಳ ಎಲ್ಲಾ.
ಹ್ಮ ಅವ್ರ ಕಾಲ್ ತುಳಿದ್ರೆ ಜಗಳ
ಹಾ ಅಣ್ಣ ಅದ ಹಂಗಂದ್ರೆ ಅದೆಲ್ಲಾ ಹೆಜ್ಜೆ ಆಡ್ತದಲ್ಲ ಅಣ್ಣ ಅದೆಲ್ಲ ಬರ್ಬೇಕು ಚೆನ್ನಾಗಲ್ಲಾ ಆಡಾಕ್ಕೆಲ್ಲ.
ಹ್ಮ್ ಎಲ್ಲ ಬಂದ್ ಬಿಡ್ತೀವಿ ಎಲ್ಲಾ ಅದ ಮೇನ್ ಮೇನ್ ಹಬ್ಬ ಅಂದ್ರೆ ಮೋರಮ್ಮ ಸಂಕ್ರಾಂತಿ ಅವೆಲ್ಲ.
ಹ್ಹಾ ಅಣ್ಣ.
ಗಡ್ಡೆ ಜಾಸ್ತಿ ಅಂತಂದ್ರೆ ನಾವ್ ಮಾಡೋದು.
ಹ್ಮ ಹೌದು.
ಹ್ಮ್ ಚೆನ್ನಾಗಾಗುತ್ತೆ ನಿಮ್ಮೂರಲ್ಲಿ.
ಹೇ ನಮ್ಮೂರಲ್ಲಿ ಜೋರ ಆಗುತ್ತಣ್ಣ.
ನಿಮ್ದು ಪ್ರಾಪರ್ ಯಾವ್ದು.
ಹ್ಮ ಪ್ರಪರ್ ಇಲ್ಲಿ ಯಡಳ್ಳಿ ಅಂತ ಹೇಳಿ.
ಯಡ್ಡಳಿ ಸಿದ್ದಾಪುರ ದೂರ ಆಗುತ್ತಾ ನೀಯರ್ ಆಗುತ್ತಾ.
ಯಾವ ಸಿದ್ದಾಪುರ ಅಣ್ಣ.
ಸುರಪುರ ಸಿದ್ದಾಪುರ.
ಇಲ್ಲಿ ಸುರಪುರ ಹತ್ರ ಸಿದ್ದಪುರ ಅದಲ್ಲಣ್ಣ ಎರಡ ಆವ ಅಣ್ಣ ಸಿದ್ದಪುರ ಇಲ್ಲಿ.
ಇಲ್ಲ ಸುರಪುರ ಹತ್ರ ಗೊತ್ತ ನಮ್ ಗುಡ್ಡ ಗುಡ್ಡದ ಹತ್ರರ ಕಡೆ ಒಂದ ಗೊತ್ತ ಕಡೆ ಇನ್ನೊಂದು ಗೊತ್ತಿಲ್ಲ ನಮಗೆ.
ಮತ್ತ ಇನ್ನೊಂದು ಎಲ್ಲ. ಬಂದರೇನು. ನೋಡಿಲ್ಲ ಹೊರಗಡೆ ಒಳಗೆ ಇದ್ದ ನಾನು. ಹಲೋ
ಹ್ಹಾ ಅಣ್ಣ.
ಸಿದ್ಧಪುರಲ ಹುಣಸಿಗಿ ಹತ್ರ ಒಂದು ಇದೆ ಅಣ್ಣ.
ಹೌದಾ ಇಲ್ಲ ನಮ್ಮ ನಮ್ಮ್ ರಿಲೇಷನ್ ಇದ್ರು ನನಗ ಗೊತ್ತಿಲ್ಲ ಜಾಸ್ತಿ ಆ ಕಡೆ ಸುರಪುರ ಹತ್ರ. ಸಿದ್ದಾಪುರಂತ ಗೊತ್ತು ಬಟ್ ಅಂದ್ರೆ ಗೊತ್ತಿಲ್ಲಂಗೆಡ್ಡರದು.
ಹಾ ಇಲ್ಲಿ ಒಂದು ಹಳಿ ಸಿದ್ದಪುರ್ ಹೊಸ ಸಿದ್ದಪುರ್ ಅಂತ ಅಂತದಾನ.
ಹ್ಮ್ ಹ್ಮ್
ಇಲ್ಲಿ ಸುರಪುರ ಹತ್ರ ಅಣ್ಣ ಇರೋದ ಅವೆರಡೂ. ಅಲ್ಲೇ ಆ ಕಡೆ ಒಂದ ಸಿದ್ದಾಪುರ ಹಾ ಹಾ ಹೌದಾ
ಹಾ ಅದ್ಕೆ ಕೇಳಿದೆ.
ಹಾ ಇರಬೋದಣ್ಣ ನಾವು ಈ ಕಡೆ ಹೊಸ್ತಾಗಣ ಎಲ್ಲ ಏರಿಯಾಗಳು ನಮ್ಗೆಲ್ಲಾ.
ಹಾ ಹಾ ಹೌದಣ್ಣ.
ನಮ್ದು ಪಿಯುಸಿ ಎಲ್ಲ ಆ ಕಡೆ ಮುಗಿಡಿತಣ್ಣ ತಾಳಿಕೋಟೆ ಸೈಡ್. ನಮ್ ತಾಳಿಕೋಟೆ ಸೈಡ್ ಪಿ ಯು ಸಿ ಹೈಸ್ಕೂಲ್ ಎಲ್ಲ ಅಲ್ಲೇ ಮಗಿತ್ ನಂದು.
ಹೋ ಹೋಂ.
ಅದಾದ್ಮೇಲೆ ಡಿಗ್ರಿ ಇಲ್ಲಿ ಸ್ವಲ್ಪ ಎಕ್ಸಾಮ್ ಯೂಸ್ ಆಗತ್ತೆ ಅಂತ ಇಲ್ಲಿ ಮಾಡಿದ್ವಿ.
ಹ್ಮ್
ಹಾಗಾಗಿ ಇಲ್ಲಿ ಅಷ್ಟೊಂದು ಪ್ಲೇಸ್ಗಳು ಗೊತ್ತಿಲ್ಲಣ ನಂಗೆ
ಹಾ ಹೌದ
ನೀವ ಏನಣ್ಣ ಪಿ. ಯು. ಸಿ ಏನ್ ಮುಗ್ಸಿದ್ರೀ
ನಮ್ದ ನೋಡಣ್ಣ ಇದ್ದುರಲ್ಲೆ ಹ ಒಂದ್ರಂದ ಎಟ್ತ್ತು ನೈನ್ತ್ ಟೆಂತ್ ಅಂದ್ರೆ ಶಿರ್ವಳ ಬರುತ್ತೆ ಇಲ್ಲಿ ಶಿರ್ವಳ.
ಶಿರ್ವಾಳ.
ಹಾ ಶಿರುವಳಲ್ಲಿ ಶಾಪ್ರ ನಿಯರ್ ಬರುತ್ತೆ.
ಹೌದಾ.
ಹ್ಮ್. ಹ್ಮ್ ಶಿರ್ವಳ್ ಅಲ್ಲಿ ಅಯ್ತು ಹಾ ಫಸ್ಟ್ ಪಿ. ಯು. ಸಿ ಸೆಕೆಂಡ್ ಪಿ. ಯು. ಸಿ ಡಿಗ್ರಿ ಎಲ್ಲಾ ಶಾಪುರ್ ಹತ್ರ.
ಹಾ ಹಾ ಮತ್ತ ಏನ್ ಮಾಡಿದ ಪಿಯುಸಿ ಎಲ್ಲಾ.
ಎಲ್ಲ ನನ ಬಿ. ಎ ನೆ ಮಾಡಿದ್ದು ಅದ ಆರ್ಟ್ಸ್ ಹೆ ಮಾಡಿದ್ದು.
ಆರ್ಟ್ಸ್ ಮಾಡಿದ್ರ ಪ್ಯೂರ್ ಆರ್ಟ್ಸಾ ಹಾ
ಹ್ಮ್.
ಹೌದಾ ಎಷ್ಟು ರಿಸಲ್ಟ್ ನಿಮ್ಮದು. ಅಲ್ಲ ರಿಸಲ್ಟ್ ಎಷ್ಟ ಆಯ್ತಾ ಅಂತ ಪಿ. ಯು. ಸಿ ದು.
ಪಿ. ಯು. ಸಿ ರಿಸಲ್ಟ್ ನೋಡೋಣ ಯ್ಯೆಟಿ ಟು ಆಯ್ತ್ ಅಣ
ಹ ಚೆನ್ನಾಗ ಆಗಿದೆ ಅಲ್ಲಾಣ.
ಹ್ಮ್ ಚೆನ್ನಾಗಿದೆ ಬಟ್ ಏಟಿ ಫೈವ ಆದ್ರ ಖುಷಿ ಇತ್ತು ಏಟಿ ಟು ಆಗಿತ್ತು ಪರವಾಗಿಲ್ಲ.
ನಿಮ್ದು ಇಂಟರ್ನಲ್ ಇದೋಣ ಎಕ್ಸಾಮ್ ಯಾವಾಗ
ಇಂಟರ್ನಲ್ ಬಂದೋಣ ಇಂಟರ್ನಲ್ ಇದವು ನಮ್ಗೆ
ಹಾ ನಾವು ಕಲಿಯಾಗ ಇರ್ಲಿಲ್ಲ ಅಣ್ಣ ಅವಾಗ
ಹೌದಾ
ಹು ಅಣ್ಣ ಅವಾಗ ಇಂಟರ್ನಲ್ ಇರ್ಲಿಲ್ಲ ಅಣ್ಣ ನೂರ್ ಮಾರ್ಕ್ಸ್ಗ್ ಬರೀಬೇಕಿತ್ತು
ಇಲ್ಲ ನಮ ನಮ್ಗೆ ಇಂಟರ್ನಲ್ ನಮ್ಗ ಬಂದಿರ್ಬೋದು ಮೋಸ್ಟ್ಲಿ ಅನಿಸ್ತಾದೆ ಹ್ಮ್ ಇಂಟರ್ನಲ್ ಇತ್ತು ಪರವಾಗಿಲ್ಲ ನ ಎತ್ತು ಅದಕ್ಕೆ ಎಷ್ಟುೋ ಎಲ್ಲ ಆಟಲತ್ತ ಅಷ್ಟೆ
ಹೌದಲಾ
ಹ್ಮ್
ನಮ್ದು ಏಟೀ ಏಟಾ ಆಗಿತ್ತಣ ನಮ್ದು
ಎಟಿ ಎಟ್ ಅಣ್ಣ
ಹಾ ನಾನು ಆರ್ಟ್ಸ್ ಅಣ್ಣ ಆರ್ಟ್ಸ್ ಅಲ್ಲಿ ಎಜುಕೇಶನ್ ತಗೊಂಡಿದ್ದೆ ನಾನು‌.
ಅಂದ್ರೆ
ಅಂದ್ರೆ ನಮ್ಮಲ್ಲಿ ಆರ್ಟ್ಸ್ ಆರ್ಟ್ಸ್ ಆರ್ಟ್ಸ್ ಒಳಗನೆ ಎಜುಕೇಶನ್ ಬೇರೆ ಮತ್ತೆ ಜಿಯೋಗ್ರಫಿ ಅಂತ ಇರ್ತದ
ಹಾ ಹಾ.
ಅಂದ್ರೆ ನಮ್ಗೆ ಯಕನಮಿಕ್ ಇರ್ಲಿಲ್ಲ
ಆ ಹಾ.
ಆತರ ಈಗ ಎಕ್ನಾಮಿಕ್ ಬೇಡ ಅಂದ್ರೆ ಜಿಯೋಗ್ರಫಿ ಆದರು ಮಾಡ್ಬೋದಾಗಿತ್ತು ಎಜುಕೇಷನ್ ಆದರು ಮಾಡಬೋದಾಗಿತ್ತು.
ಹ್ಮ್
ಆತರ ಚಾಯ್ಸ್ ಇತ್ತು ನಮ್ ಕಾಲೇಜಲ್ಲಿ
ಹ್ಮ್ ಅಂದ್ರೆ ಇದು ನಮ್ ನಮಗಂತ್ರ ಹಿಸ್ಟ್ರಿ ಕನ್ನಡ ಇಂಗ್ಲೀಷು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜಶಾಸ್ತ್ರ ನಿಮ್ಗೆ ಯಾವ್ ಯಾವ್ ಕೋರ್ಸ್ ಇತ್ತು
ನಮಗೂ ಇದೆ ಹಿಷ್ಟ್ರೀ
ಹ್ಮ್
ಮತ್ತೆ ಸಮಾಜಶಾಸ್ತ್ರ
ಹ್ಮ ಹ್ಮ
ಎಜುಕೇಷನ್
ಹ್ಮ್ ಹ
ಮತ್ತೆ ಇದು ಪೊಲಿಟಿಕಲ್
ಹ್ಮ್ ಹ್ಮ್
ಮತ್ತೆ ಕನ್ನಡ ಇಂಗ್ಲೀಷು
ನಮತರನೆ ಸೇಮ್ ಅಂಗರೇ
ಹಾ ಸೇಮ್ ಅದ್ರ ಎಕನಾಮಿಕ್ ಇಲ್ಲ ನಮಗ
ಮತ್ತೆ ಯಾವ್ದು ಇತ್ತು
ಇದು ಎಜುಕೇಶನ್ ಇತ್ತಲ್ಲಾ ನಮ್ಗೆ ಅರ್ಥ ಆಗ್ಲಿಲ್ಲ ನಿಮ್ಗೆ ಹಲೋ ಹಲೋ ಹಲೋ ಹ ಹಲೋ ಬ್ರೋ ಹಲೋ ಹಲೋ
ಕೆಳ್ತಾ ಇದ್ದೀಯಣ್ಣ
ಆ ಅಣ್ಣಾ ಇವಾಗ ಕೇಳ್ತಾ ಇದೆ
ನಂದು ಕೇಳ್ತಾಯಿಲ್ಲ ಸರಿಯಾಗಿ ನಿಮ ನಿಮಗೆ
ಈ ಕೇಳ್ತಾ ಇದೆ ಅಣ್ಣಾ ನಿಮ್ಗೆ
ಹಾ ಕೇಳ್ತಾ ಇದೆ ಕೇಳ್ತಾ ಇದೆ
ಹಾ ಯಾಕೋ ಒಂದ್ ಹತ್ ಸೆಕಂಡ್ ತನಕ ಕೇಳಲ ಇಲ್ಲ ಏನಾದ್ರು
ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಲ್ಲ ಆಗಾಗ ಬರುತ್ತೆ ಸ್ವಲ್ಪ
ಹೌದಾ ಯಾವ ಸಿಮ್ ಇರೋದು ಅಲ್ಲಿ
ಮೊದಲು ಏರ್ಟೆಲ್ ಜಿಯೋ ಇತ್ತುಪ್ಪ ಏರ್ಟೆಲ್ ಮಾಡಿಸಸಿದ್ದ ನೆಟ್ವರ್ಕ್ ಬರ್ತಾ ಇಲ್ಲ ಅದಕ್ಕೆ ಮೇಲ್ ಬಂದ್ ಮಾತಾಡತಾ ಇರೋದು ಸ್ವಲ್ಪ ಗಾಳಿ ಇದೆ ಅಲ್ಲ
ಹೌದಾ
ಹಾ ಹಂಗ ಹಾಗೆ ಸರಿಯಾಗಿ ಕೇಳೋಲ್ಲ ಒಂದೊಂದ್ ಸ್ವಲ್ಪ
ಹಾ ಹಾ
ಏಟಿ ಏಟ್ ಅಂದ್ರೆ ಪರವಾಗಿಲ್ಲ ಚೆನ್ನಾಗಾಗಿದೆಲ್ಲ
ಹಾ ಚೆನ್ನಾಗ್ ಆಗಿದೆ ಅಣ್ಣ ಮತ್ತ ಆರ್ಟ್ಸ್ ಮಾಡಿದ್ವಲ್ಲಾ
ಹ್ಮ್
ಆದ್ರೆ ಏನು ಯೂಸ್ ಇಲ್ಲ ಅಣ್ಣಾ ಆರ್ಟ್ಸ್ ಮಾಡಿದ್ರೆ ಇವಾಗ
ಇ ಜನ ಕೆನ್ ಅಣ್ಣ ಅದೇನು ಮ್ಯಾಟ್ರ ಆಗಲ್ಲ ರಿಸಲ್ಟ್ ಎಲ್ಲಾ
ಹಾ ರಿಸಲ್ಟ್ ಎಲ್ಲ ಮ್ಯಾಟ್ರ ಇಲ್ಲಣ್ಣ
ಮತ್ತೆ ಎಲ್ಲ ಆರ್ಟ್ಸ್ ಸೈನ್ಸ್ ಸಂಬಂಧ ಇಲ್ಲ ಒಟ್ಟ ಕಾಂಪಿಟೇಟಿವ್ ಎಕ್ಸಾಮ್ ಪೇಸ್ ಮಾಡಬೇಕಷ್ಟೆ
ಹೌದೌದು
ನೀ ಆರ್ಟ್ಸ್ ಮಾಡ ಸೈನ್ಸ್ ಮಾಡ ಅದ ಬೇಕಾಗಿಲ್ಲ ಈ ಮುಂದ ಎಕ್ಸಾಮ ಹೆಂಗ ಫೇಸ್ ಮಾಡತಿ ಅದು ಬಾಳ ಮುಖ್ಯ ಆಗ್ತದ ಅಂತ
ಹ
ಸೈನ್ಸ್ ಮಾಡಿದ್ರೆ ಮುಂದೆ ಯಾವ್ದಕ್ಕಾದ್ರು ಹೆಲ್ಪ್ ಆಗುತ್ತೆ ಬಟ್ ಈ ಆರ್ಟ್ಸ್ ಅಲ್ಲಿ ಅಷ್ಟು ಇದಾಗಲ್ಲ
ಹೌದಣ್ಣ
ಮೇನ್ ಕಾಂಪಿಟೇಟಿವ್ ಫೇಸ್ ಮಾಡಾಗ ಕೆಲವೊಂದು ಸಿಲೆಬಸ್ ಲೂಸ್ ಇದಾಗಬಿಡ್ತವು
ಹಾ
ಸೈನ್ಸ್ ಅವೆಲ್ಲ ಸ್ವಲ್ಪ ಟಫ್ ಅನ್ಸುತ್ತೆ
ಹೌದು
ಹ್ಮ್
ಮತ್ತೆ ಅವಾಗ ನಮ್ಮ ಅಕ್ಕ ಅವರು ಕಲಯಾಗ ಸೆಕೆಂಡ್ ಇಯರ್ ಅಲ್ಲಿ ಜಾಬ್ ಆಗ್ತಾ ಇತ್ತು ಇದು ಯಾವ್ದೋ ಅದು ವಿಲೇಜ್ ಅಕೌಂಟ್ ಇತ್ತಲ
ಹ ಹಾ
ಅದು ಡೈರೆಕ್ಟ್ ಎಕ್ಸಾಮ ಡರೆಕ್ಟ್ ಇತಣ ನಮಗ್ ಗೊತ್ತಿರ್ಬೇಕಣ್ಣ ಅಲ್ಲಾ ನಾಮ್ ಅಕ್ಕಂದ ಆಗಿಲ್ಲಾ ಅವ್ರ್ ಬ್ಯಾಚ್ ಅಲ್ಲಿ ಹೇಳ್ತಿದ್ದೀನಿ ಅವ್ರ ಕ ಆತ ಹಿಂದ ಇದ್ರಲ್ಲ
ಹಾ ಹಾ
ಅವ್ರ್ದು ಎರಡ್ ಸಾವಿರದ ಹತ್ತೊಂಬತ್ತು ಬ್ಯಾಚ್ ಇಪ್ಪತ್ತು ಬ್ಯಾಚ್ ಇರ್ಬೇಕನ ಅವ್ರ್ದು
ಹ್ಮ ಹಾ
ಆವಾಗ ಲಾಸ್ಟ್ ಆತನ ನಯಿಂಟಿ ಸಿಕ್ಸ್ ಹಂಗ ಆಯ್ತಪ್ಪ ಅಂದ್ರೆ ವಿಲಜ್ ಅಕೌಂಟ್ ಆಗ್ತೈತ ಅವರದು
ಹಾ
ನಮ್ಮ್ ಊರಲ್ಲಿ ಏನಿಲ್ಲ ಅಂದ್ರೆ ಒಂದು ಹತ್ತನ್ನೆರಡು ಜನ ಅವರಣ್ಣ ಅದೇ ತರದ ರಿಸಲ್ಟ್ ಮಾಡಿ
ಹತ್ ಒಂಬತ್ ಜನನ
ಹಾ ಅಣ್ಣ ನಮ್ ಈಗ ಯಾದಗಿರಿ ಡಿಸ್ಟ್ರಿಕ್ ಅಲ್ಲೇ ನಮ್ಮ್ ಊರೆ ಫಸ್ಟ್ ಇರೋದು ಜಾಸ್ತಿ ಜನ ಇರೋದು
ದಾವಲಿ
ತಲಾಟಿಕಗಳು ಈ ತರ ಇರ್ತಾರಲ್ಲಣ್ಣ ಜಾಸ್ತಿ ತಲಾಟೆಗಳಾಗಿರದೆ ನಮ್ಮ ಊರಲ್ಲೋಣ ಇವಾಗ ಹಲೋ ಹಲೋ ಹಲೋ ಹಲೋ ಬ್ರೋ ಹಲೋ ಹ ಅಣ್ಣ ಇವಾಗ ಕೇಳ್ತಾದೆ
ಅದ ಯಾಕೆ ಒಂದ ಸ್ವಲ್ಪ ಬರ್ತಾ ಇಲ್ಲ ಪಟ್ನು
ಹೌದಾ
ಹ ಒಂದ್ ಹತ್ತು ಸೆಕೆಂಡ್ ಆದ್ರೆ ಮತ್ತೆ ಬರುತ್ತೆ
ಹಾ ಹ ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯನಾ
ಅತಿ ಹೆಚ್ಚು ನಿಮ್ಮರಲ್ಲಿ ಜಾಸ್ತಿ ಇರದ ನಮ್ಮ್ ಜಿಲ್ಲೆಯಲ್ಲಿ
ಹಾ ಅಣ್ಣ ನಮ್ ಯಾದಗಿರಿ ಜಿಲ್ಲೆಯಲ್ಲಿ ಅಂದ್ರೆ ನಮ್ಮೂರ ಜಾಸ್ತಿ
ವಿಲೇಜ್ ಅಕೌಂಟ್ ಮಾತ್ರ ನೆ ಎಲ್ಲ
ಅದ್ ಜಾಸ್ತಿ ಅಂದ್ರೆ ವಿಲೇಜ್ ಅಕೌಂಟ್ ಅಣ್ಣ
ಹಾ ಹಾ
ಯಾವ್ದು ಫಸ್ಟ್ ಫಾರೆಸ್ಟ್ ಆಫೀಸರ್ ಆಗ್ಯಾನ ಅಣ್ಣ ರೀಸೆಂಟ್ ಆಗಿ
ಹಾ ಹಾ
ಮತ್ತೆ ಒಬ್ರು ಪೊಲೀಸನ ಅವ್ರಂತ ಕೇಳಿದ್ರು ಆದ್ರೆ
ಹಾಂ ಹಾ
ಅಷ್ಟ ಅಣ್ಣ ಆದ್ರೆ ಜಾಸ್ತಿ ವಿಲೇಜ್ ಅಕೌಂಟ್ ಅವ್ರೆ ಇರೋದು
ಹ್ಮ್ ಹ್ಮ್ ದಯಲು ಏನ್ ಹೇಳಿ ಇದ್ದಾರಣ
ಹಾ ಅಂದ್ರೆ ಅವ್ ಯಾರು ಕಾಂಪಿಟೇಟಿವ್ ಬರ್ದಿಲ್ಲಣ
ಬರಿ ಎಕ್ಸಾಮ್ ರಿಸಲ್ಟ್ ಮೇಲೆ
ಎಕ್ಸಾಮ್ ರಿಸಲ್ಟ್ ಮೇಲೆ ಆಗೋಯ್ತದ
ಈ ಅದ ಎಕ್ಸಾಮ್ ಇರುತ್ತಲ್ಲ ಈಗ
ಎಕ್ಸಾಮ್ ಇದಾನ ಅವಾಗ ಅವ್ರು ಬರಿಯುವಾಗ ಎಕ್ಸಾಮ್ ಇರಲಿಲ್ಲ ಅಣ್ಣ ಡೈರೆಕ್ಟ್ ಎಕ್ಸಾಮ್ ಇದ್ ಇತ್ತು
ಹ ಇಲ್ಲ ನಾವು ಕೋಚಿಂಗ್ ಹತ್ರ ಇದೀವಿ ವಿ. ಎ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ಇದೆೆಯಲ್ಲ ಆಯ್ತಲ್ಲ
ಅವಾಗ ಇತ್ತಣ್ಣ ಅವಾಗ ನಾನು ಬರ್ತಿದ್ದೀನಿ ಅಂದ್ರೆ ಆದ್ರ್ ಹಿಂದ್ಗಡೆ ನಾವ ಅವಾಗ ಏನ ಅದೇ ಏಡ್ತ ಹಿಂಗಿದ್ವಲ್ಲ ಅವಾಗ ಡೈರೆಕ್ಟ್ ಎಕ್ಸಾಮ್
ಮೊದಲೆಲ್ಲ ರಿಸಲ್ಟ್ ಆದ್ರೆ ಪರವಾಗಿಲ್ಲ ಒಂದು ನೈಟೀ ನೈನ್ಟ ಫೈ್ ಆದ್ರೆ
ಹಾ ನೈನ್ಟಿ ಫೈವ್ ಆಯ್ತ ಅಂದ್ರೆ ಮುಗಿತು
ಹ್ಮ್ ಈಗೆಲ್ಲ ಹಂಗಿಲ್ಲ ಎಕ್ಸಾಮ್ ಫೇಸ್ ಮಾಡಬೇಕು
ಎಕ್ಸಾಮ್ ಪೇಸ್ ಮಾಡಬೇಕಣ್ಣ ಎಲ್ಲಾ ಕಡೆ ಇಗ
ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹ ಇದು ರಿಯಲ್ ಮೇಲ್ ಅಂದ್ರೆ ಇದೊಂದು ಇದು ಅಗ್ನಿಶಾಮಕ ಒಂದ್ ಅದೇ
ಹಾ ಮತ್ತೆ ಜಸ್ಕಮ್ಮಲ್ಲಿ ಇದೆ ಮತ್ತೆ ಫಾರೆಸ್ಟ್ ಆಫೀಸರ್ ಎಕ್ಸಾಮ್ ಇರಲಿಲ್ವಾ
ಅದ ಎಕ್ಸಾಮ್ ಅದನ ಫಾರೆಸ್ಟ್ ಆಫಸರ್ ಸರಿ ಹಾ ಅದು ಎಕ್ಸಾಮ್ ಅದ ನಾ ಹಾ ಟ್ರ ಮತ್ತೆಾರ ಕೆ ಬಿದ್ದಾನೆ ಯ ಹೇಳಲ್ಲ ದಷ್ಟಕ ಕೆ ಪಿತ
ಇರಾಣ ನಿಮ್ ವಯಸ್ ಕೇಳ್ತ ಇಲ್ಲ ಮಾಡ್ತೇನ ನಿಮ್ಗೆ
ಹಾ ಸರಿ ಸರಿ